ಹಲೋ ಎಲ್ಲ ದೀಪಾ ಹ್ಮ್ ಆರಾಮ ನೀನು ಓ ಏ ಬಡತಿ
ಏನಲ್ಲ ಅಡ್ಡಿ ಬಿಡ್ಡಿಿಗೆ ಹೋಗಿದ್ದೆ ಕೆಲ್ಸ
ಹಾ ಹಾ ಏನ್ ಕೆಲಸ
ಎಕ್ಸಿಕ್ಯೂಟಿವ್ ಮ್ಯಾನೇಜರ್
ಹ್ಮ್ ಯಾವ್ತರ
ಎಮ ಎನ್ ಸಿ ಕಂಪನಿ ಒ
ಹ್ಮ್ ಹ್ಮ ಸ್ಯಲ್ರಿ
ಅಲ್ರಿ ಒಂದ ಐವತ್ತು ಬರುತ್
ಯವತಾ
ಹ ರೀಸೆಂಟ್ ಆಗಿ ಪ್ಲೇಸ್ಮೆಂಟ್ ಆಯ್ತ್ು
ಹ ಹಾ ರೂಮಗಮ್ಮ ಹೆಂಗ
ರೂಮಲ ಒಂದು ಅಪಾರ್ಟ್ಮೆಂಟ್್ದ ಹೋಗಿದ್ದೀನಿ
ಹ್ಮ್ ಹ್ಮ್ ಏನ್ ರೂಮ್ ಬಡ ನೀವ ಕಡುವಂತ
ಇಲ್ಲ ಕಂಪ್ನಿಯರ ನೋಡ್ಕೋತಾರ
ಹ್ಮ್ ಹ್ಮ್ ಮತ್ತ ಹೊಲ ಅದು ಹೆಂಗ
ಹೊಲದು ನಮ್ೂಊರಾಗ ನಮ್ ದೋಸ್ತ್ ಅದಾನ
ಹ್ಮ್
ಅವ ನೋಡ್ಕೊಂತಾನ
ಹ್ಮ್ ಹ್ಮ್
ಒಂದ್ರೊಳಗ ಇಬ್ಬರು ಷೇರ್
ಓ ಅಂದ್ರ ಪಾಲ ಪಾಲ್ ಇಬ್ರ ನಡುವೆ ಮಾಡಾಕತ್ತಿರೆನು
ಹ್ಮ್
ಹ್ಮ್ ಹ್ಮ್ ಪಾಲಿಗೆ ಅಂತಾರಲ್
ಹ್ಮ್
ಹಾ ಎಸ್ಟ್ ಎಕರೆ ಆದ ಹನ್ನೆರಡು ಎಕರೆ ಏನೇನು ಬಿತ್ತಿರೀ ಅದರಾಗ
ಹನ್ನೆರಡಕ್ಕ ಒಂದು ಎಕರೆ ಕಡಿಮೆ ಹ್ಮ್ ಹಲೋ ಇನ್ ವಾಯ್ಸ್ ಕೇಳಸಲ್ಲಾಗದ
ಹಲೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹಂಗಾಗಿ ಒಬ್ಬಂದು ವೈಫೈ ತಗೊಂಡೀನಿ ಅವ ಅಕಡೆ ಹೊರಗಡೆ ಹೋಗಿ ತಮ್ಮ
ಹ್ಮ್
ಹಂಗಾಗಿ ಹೊಲ ಯಾರ ಯಾವ ಮಾಡಕತ್ತ
ದೋಸ್ತ್ ಹಂಗೆ ಒಬ್ಬ ಇದ್ದ
ಹೌದ ಹ ಅಂದ್ರ ಹೆಣ್ಣಿಗೆ ಹಣ್ಣ್ ಹೆಂಗ ಎಲ್ಲ ಅವನು ಅವನ ನಡ್ಕೊಂತಾನೆ
ಹ್ಮ ಎಲ್ಲ ಅವ್ನೆ ನೋಡ್ಕೋತಾನೆ ಈಗ ಏನಿಲ್ಲ ಡೆಲಿವರಿ ಮಾಡ್ತಿದ್ದ ಮತ್ತೆ ಮೊದ್ಲು ಒಂದ್ ಏನೋ ಎಪ್ಪತ್ ಸಾವಿರ ಎಂಬತ್ತು ಸಾವಿರ ದುಡಿತೀನ ಅಂತ ಹೋಗಿದ್ದ
ಹ್ಮ್ ಹ್ಮ್
ತಿಂಗಳಿಗೆ ಇಪ್ಪತ್ತು ಸಾವಿರನು ಶೇವಿಂಗ್ ಮಾಡೋದ ಆಗಲಿಲ್ಲ ಅಂತ ಅವನಿಗೆ
ಹ್ಮ್
ಹ್ಮ ಅದಿಕ್ಕೆ ಈಗ ಊರಿಗ್ ಬಂದನ ಇಲ್ಲಿ ಆರಾಮ್ ವರ್ಷಕ್ ಒಂದ್ ಆರ್ ಲಕ್ಷ ಐತಂದ್ರ
ಹ್ಮ್
ಮೂರಗುತ್ತೆ ಅದ್ರೊಳಗೆ ಒಂದ್ ಲಕ್ಷ ಲಕ್ಷ ಖರ್ಚು ಹೋದ್ರೆ ಇಬ್ಬರದೂ ಒಂದೊಂಧು ಲಕ್ಷ ಖರ್ಚು ಹೋದ್ರೆ ನಾಲ್ಕು ಉಳೀತು ಇತ್ತ ಅದ್ರೊಳಗೆ ಅವನಿಗೆ ಎರಡು ಮತ್ತೆ ಮನೆಗೆ ಎರಡ ಆಗ್ತಾನ
ಆಗ್ತಾನ ಬಟ್ ಮಳಿ ಎಲ್ಲ ಅಲ್ಲ ಎಲ್ಲಾ ಮಳಿ ಅದು ಏಟ ಇರ್ಬೇಕಲ್ಲ
ಇಲ್ಲ ಬೋರ್ವೆಲ್ ಇರುತ್ತೆ ಬೋರ್ವೇಲ್ ಐತಿ
ಹ್ಮ್ ಹ್ಮ್ ಹ್ಮ್ ಅಂದರ್ ನಡತ ಹ್ಮ ಬೋರ್ವಲ್ ಇಟ್ಕೊಂಡು ನೀನ ದುಡಿಬೋುದಲ್ಲ ಆರಾಮ್ ಅಲ್ಲ ಹಾಕ ಹೋಗ ಮೇಡ್
ಹೌದಣ ಹ ಇಂಟ್ರೆಸ್ಟ್ ಇಡ್ ಹ್ಮ.
ಅಲ್ಲಾ ಅಷ್ಟ ಐವತ್ ಸಾವಿರ ರೂಪಾಯಿ ಕಾಲ ಹೋಗಪ್ಪ ಅಲ್ಲಾ. ಆರಾಮ ಅ. ಅದೇ ನಿನ್ ಯಾರು ಹೇಳಾರಲ್ಲ ಕೇಳಾರಲ್ಲ. ಆರಾಮ ಅನ್ನಡಕ.
ಸಿಟಿ ಲೈಫ್ ಇದ್ದಂಂಗ ಇರಲ್ಲ. ಲ್ಲಿ
ಅದು ಅದು ಎಂಜಾಯ್ ಮಾಡಕ್ ಹೋಗ್ಬೇಕಪ್ಪಾ ದುಡ್ಯೋದ ಏನಿಂತ ಏನೋ ಒಂದ್ ಟೈಮ್ ಎಲ್ಲಾ
ಇಲ್ಲ ನಮಗೆ ಇಲ್ಲ ಇಲ್ಲ ಇಲ್ಲ ನಮಗೆ ಈ ಕೆಲ್ಸ ಎಷ್ಟ ಆಯ್ತು ಬಂದೆ ನ
ಓ ಹಂಗ
ಹ್ಮ ಅದನ್ನು ಮಾಡಬೇಕು ಮಾಡ
ಹ್ಮ್ ಹ್ಮ್ ನಡತದ ಏ ಇದ್ದಲ್ಲ
ಹ್ಮ್
ವ ಯ ಹೊಲ ಮನೆಿ ಹೆಂಗ್ ಮಾಡ್ಬೇಕಕ್ ಅನಸಪ ಅ ಇದು ಬರುತ್ತಾ
ಲಂಗಂಗಾ
ಹ ನಾವು ಮಾಡಕತ್ತೀವಲ್ಲ ನೀ ನಾನು ಆಡ್ರೋಡಕ್ ಬಂದೀನಪ್ಪ ಹ್ಮ ನಂಗಗೆ ಒಲ್ಲಾ ಅದ್ ಇತ್ತಂದ್ರೆ ನಾನು ಹ್ಮ್ ಹೊಲ ಇತ್ತ ಅಂದ್ರೆ ಯಾವ ಕಂಪ್ನಿ ಬೇಡ ಏನು ಬೇಡ ಇಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟದಲ್ಲಾ
ಹ್ಮ್ ಏನ್ ಎಕ್ಸ್ಪೀರಿಯನ್ಸ್ ಆಗ್ಯಾರ
ಈ ಏನಪ್ಪಾ ಇಲ್ಲಿ ಯಾವಗ ಇದು ಒಂದ್ ಹತ್ತು ರೂಪಾಯಿ ಇದ್ರಿ ಯಾ ಇ ಮಾಡಂಗದಲ್ಲ ಇನ್ನು ಆರ್ಡ್ರ ಹೊಡಿತ ನಾನು ದಿನ ಹ ರೂಪ ಆದ್ರ ದುಡಿದ್ರನೇ ರೊಕ್ಕ ಇಲ್ಲಂದ್ರೆಲ್ಲ ಸುಂಕ ಕುಂತ ಗೋತ್ರ ಏನ ಒಂದ್ೂಪಾನೂ ಬರಲ್ಲ ಅಲ್ಲಿ ಹೊಲ್ದ ಇರ್ಲಿ ಏ ಆರ್ಡರ್ ಕೊಡಕ್ ಹೋಗಬೇಕು ಸ್ವಲ್ಪ ರಿಸ್ಕ್ ನೈಟ್ ಟೈಮ್ ದಾಗ ಹೊ ತಿನಿ
ಹ್ಮ್
ಮಾರು ಕರೆಕ್ಟ್ ಗಿ ರೆಸ್ಪಾನ್ಸ್ ಮಾಡಲ್ಲ ಅದು ಕೊಡದ ಒಂದು ಆಡ್ರಿಗೆ ಐವತ್ತ ಮೂವತ್ತ ರೂಪೈ ಅವಗ ಕೊಡ್ತಿರ ತನ ಅದ ಐವತ್ತ ಮುವತ್ತ ರೂಪೈಗ ಅದ್ ತಾಸ ಗಟ್ಲೆ ಹೋಗ್ ನಿಂದ್ರಬೇಕ ಒಮ್ಮೊಮ್ಮೆ ರಾಂಗ್ ಲೋಕೆ
ನಿಜ ನಿಜ ಮತ್ತ ಅವರು ಕಾಡ್ಸ್ತರ್ ಪೀ ಕ ಮಾಡಲ್ಲ ಬೇಗ ಕಾಲು ಅಡ್ರೆಸ್ ತೋರ್ಸಲ್ಲ ಅಡ್ರೆಸ್ ಬೇರೆ ಬೇರೆ ತೋರಿಸ್ತ ಅಪಾರ್ಟ್ಮೆಂಟ್ ಇರತ್ತಾ
ಹ್ಮ್ ಅವು ಒಮ್ಮೊಮ್ಮೆ ಕೊಡ್ತಿರ್ತಾರ ಐಟಮ್ಸ ಮುಂದಿಟ್ಕೊಂಡ್ಕೋಬೇಕು ಬಿಸಿಲು ಮಳಿ ಗಾಳಿ ಚಳಿ ಅದ್ರಾಗ ಬೆಂಗ್ಳೂರು ಎಲ್ಲಾ ಎಲ್ಲಾ ಟೈಮ್ಗ ಒಂದೊಂದ್ ತರಾನೇ ಇರ್ತದಲ್ಲಿ ಮಳಿ ಗಾಳಿ ಅಂತ್ರ ಕೆಳಂಗಿಲ್ಲ
ಹ್ಮ್ ಹ್ಮ್
ಹ್ಮ್ ಆ ಮಳಿ ಬಂತಂದ್ರ ಎಲ್ಲಾ ಫುಡ್ ಹಾಳಾಗಿ ಬಿಡ್ತಾ
ಹೌದೌದು
ಹ್ಮ್ ಆತರ
ಈಗ ಕರ್ನಾಟಕ ಏನೋ ಒಂದು ಹೊಸ ಸ್ಕೀಮ್ ಮಾಡ್ಯದಂತಪಾ ಈಗ ಇ ಇನ್ಸುರೆನ್ಸ್ ಏನೋ ಮಾಡ್ತಾರ ಅಂತ ನಿಮ್ ಗಿಗ್ ವರ್ಕರ್ಸಿಗೆ
ಹ್ಮ್ ಹ್ಮ್ ಐತೆ
ಅಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆದ್ರ ಅದೆಲ್ಲಾ ಕಂಪ್ನಿನೇ ನೋಡ್ಕೊತದ ಗೌರ್ಮೆಂಟೇ ನೋಡ್ಕೊತದ
ನ ನಮ್ದುಕ ಐತೆಪಾಕ್ ತುಂಬಾ ಏನ್ ಅಯ ಅದುದು ಏನಪ್ಪ ತದ್ರಾ ಅದ್ರಾಗ ತೋರಸ ದ ಎಂಟ ಲಕ್ಷ ಹತ್ತು ಲಕ್ಷ ಅಂತ ಅಂತ
ಮತ್ತೆ ಮಾಡ್ಸಿರಿಲ್ಲ ನೀವು
ಮಾಡ್ಸಿಲ್ಲಾ ನಾವು ನಾವೇ ಸುಮ್ನೆ ನೋಡಿ ಹೋಡ್ತಿವಿ ಯಾಕ ಸುಮ್ನೆ ಅಂತ ಬಿಟ್ಟ
ಹೇಳಕ್ ಆಗಲ್ಲಪ್ಪಾ ಹೇಳಕ್ ಆಗಲ್ಲ ಮನೆಯವಾಗ ನೀವೇ ಆಧಾರ ಸ್ತಂಭ ಆಗಿರುತ್ತ ತ್ರಿ ಎನ್ರೆ ಹೆಚ್ಚು ಕಮ್ಮಿ ಆದ್ರ ಯಾರ್ ನೋಡ್ಕೊತಾರ ಏನಿಲ್ಲ ದೀ ದಿನಕ್ಕ ಆಕ್ಚುಲಿ ಆದ್ ಮಾಡೋದ ಬೆಸ್ಟ್ ದಿನಕ್ಕ ನೋಡಿ ಇವಾಗ ಈ ವರ್ಷಕ್ಕ ಮುನ್ನ ಆನ್ ಸಾವಿರ ಅನ್ನೋದ್ ಇರುತ್ತಾ ನಾಕ ಸಾವಿರ ಅನ್ನೋದಿರುತ್ತಾ
ಹ್ಮ್
ಹದ್ಿನೇಳು ಸಾವಿರದ್ದು ಇರುತ್ತಾ ನೀನು ನೀನ್ ಯಾವ್ದ್ ತೋಳತ್ತೆ ಅದ್ರ ನಿನ್ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ನೀನ್ ಎಷ್ಟು ಪ್ರೀಮಿಯಂ ಚೂಸ್ ಮಾಡತ್ತ ಅಷ್ಟು ಅಮೌಂಟ್ ಲಾಸ್ಟ್ ಜಾಸ್ತಿ ಬರ್ತ ಈಗ ನಿಗೆ ಚ ಕಮ್ಮಿ ಆದರೂ ನಿಮ್ಮ ಮಕ್ಳು ಬೇರೆ ಯೂಸ್ ಮಾಡ್ಕೊತಾರ ಅದನಾ ಅದು ಲ ಶಿಕ್ಷನ್ ಗಟ್ಲೆ ಅಮೌಂಟ್ ಬರುತ್ತ ಏನಾದ್ರೂ ಆದ್ರೆ ಕೋಟಿಿವರೆಗೂ ಅಮೌಂಟ್ ಬರುದು
ಗೊತ್ತದ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತದ ನಾವೇ ಮಾಡಿಲ್ಲ ಮಾಡ್ಬೇಕಕ್ ಈ ಸಾರಿ ಓದಿವವ ಅಂತ ಒಿ ಹ್ಮ್ ಮಾಡ್ಬೇಕ ನಾವ್ ಹ ಅಲ್ಲ ಸ್ೊಪ್ಪ ಹಂಗಗೆ ಟೈಮ್ ಸಿಗ್ ಮಾಡ್ಬೇಕಂತೀ ಇದರೋಕ ಪಡಲ್ ತರಕ್ಕೆ ಖರ್ಚ ಇಚ ಅಲ್ಲ ನಂಗಗೆ ಅದು ಅದ್ರ ನ ನಡ ಅಂತ ಸುಂಬ್ಬುಟ್ಟಿವ
ಏನ್ ತಿಂಗಳಿಗ್ ಒಂದು ಅಲ್ಲ ಮಂತ್ಲಿ ಒಂದು್ ಐನೂರಂತ ಹೆಚ್ಚ ಲ್ಲ ಐನೂರು ಸಾವಿರ
ಹ್ಮ್ ಅದೇ ಅದೇ ಮಾಡೋಕ
ಹ್ಮ್
ಹ್ಮ್
ಹ್ಮ
ಊರಿಗ್ ಬಂದಿವವಿ ಮರ ಆ
ಏನಿಲ್ಲ ಏನಿಲ್ಲ
ಹ್ಮ್ ಅದೇ ಬಂದೀಿನಿ ಅತ್ತಿ ಹತ್ತಿ ಬಿತ್ಬೇಕಕ್ಂತ ಮಾಡಿದಿವವಿ
ಹ್ಮ್
ನಾನು ಈ ಊರ ಆಗಿರಲ್ಲ ಎಲ್ಲಿ ಬಿತ್ತು ಅಂತೇಳಿ ತೊಗರಿ ಹಾಕಿನ್ ತೊಗರಿ ಹಾಕಿ ಹೋಗ್ಬೇಕ ಮೂೋರಂಬ ಬರ್ತ್ತಲ್ಲ ಈಗ ಜೀವ್ ತಿಂಗದಾಗ
ಹ್ಮ್
ಮರ ಮಾಡ್ಕೊಂಡ
ಯಾವಾಗ ಮ ಏನ ಮೊರಮ್ಮ ಅಂದ್ರ
ಮೋರಮ್ಮ ಅಲಯ ಅಬ್ಬಾ
ಅಯಪ್ಪಾ ಯಾವ್ ತರ ಮಾಡ್ತಾರ ನಿ ಮೂರಾಗ
ಹಗೆ ನನ್ಗೂ ಅರ್ಷಂಗ ಗೊತ್ತಿಲ್ಲಪ್ಪ ಮೊದಲ್ೇ ಅ್ ಮಾಡ್ಕೊಂಡ ತಗಂದಾರ ಅದ ಎಷ್ಟ. ಹಾ ಸಾಯ ಮೂರ್ ದಿನ ಗುದ್ಲಿ ಬಿೀಳುತ್ತ
ಹ್ಮ್
ಕುಡ್ತಾವ ಆ ಕಡೆ ನಾ ಕತಡ ರಾತ್ರಿ ಈತರ ಅದೇನಂದಾರ
ಹ್ಮ್
ಹ್ಮ್ ಮಾಡ ನನಗದ್ರ ಪ್ರಗೆಷ್ಟ ಗೊತ್ತಿಲ್ಲ
ಒಟ್ಟಿನಲ್ಲಿ ಹಬ್ಬ ಮಾಡಕ್ ಇಲ್ಲ ಇಲ್ಲ ನಮ್ ಕಡೆ ಏನುೂ ಮಾಡಲ್ಲ ಆತರ
ಹ ಬೆಂಗ್ಳೂರಲ್ಲೆಲ್ಲ ಈ ನಮ್ಮ ಕಾಲದಾಗ ಏನ ಸಂಸ್ಕೃತಿ
ಹ್ಮ
ಊರಾಗ ಎಲ್ಲಿಪ್ಪಾ ಸ್ವಲ್ಪ ಗಾಡಿ ದಾರಿ ಸ್ವಲ್ಪ ಅಡ್ಡ ನಿಂತ್ರ ಟ್ರಾಫಿಕ್ ಆಗುತ್ತೆ ಇನ್ನ ಅಂತವೆಲ್ಲ ದೊಡ್ಡ ದಪ್ಪ ಇಲ್ಲಿ ಮಾಡ್ಕೊಟ್ಕೊಡ್ತಾರೆ.
ಹ ಇಲ್ಲ ಮಾಡ್ತಾರ್ ಬೆಂಗ್ಳೂರಾಗ ನಾನ್ ಒಂದ್ಸ ರಿಗೆ ಹೋಗಿದ್ದೆ ನಾನು. ಅಂದ್ರೆ ಇಷ್ಟ ಇಷ್ಟೊಂದೆಲ್ಲಾ ಜೋರಾಗಿ ಏನ್ ಮಾಡಲ್ಲ ಸಿಂಪಲ್ ಆಗಿ ಇಲ್ಲಿ ಅದೇ ಏನು ಹೇಳುದ್ರಲ್ಲ ಮಸೀದಿ ಮುಂದೆ ಮಾಡಗೀಡಿ
ಹ್ಮ ಹಾ
ಅಲ್ಲಿ ಎಲ್ಲಾ ಇದು ಮಾಡಿ ಪೂಜೆ ಅದು ಮಾಡಿ ಒಂದೇ ಒಂದೇ ದಿನ ಮಾಡ್ತಾರ ಅಲ್ಲಿ.
ಹಾ ನನಗ ಅಷ್ಟನ್ ಗೊತ್ತಿಲ್ಲಪ್ಪ ಅವನ್ ಹ್ಮ್ ಹ್ಮ್.
ಇರುತ್ತ ಅಲ್ಲಿ
ಹಾ ಅ ಬೆಂಗಳೂರಾಗ ದೇವ್ರ ಆ ಆ ದೇವ್ರದ ವಾರ ದಿನ ಸಮತಿಗೆ ಊಟ ಕೊಡ್ತಾರೆ. ರಲ್ಲಿ
ಹ ನಿಜ ಇಲ್ಲಿ ಏನ ಇರ್ಲಿ ಅಣ್ಣಮ್ಮ ಅದೇನ ಕುಡ್ಸಿದ್ರ ಊಟ‌
ಹ್ಮ್ ಹ್ಮ್ ಹ್ಮ್ ಚಲೋ ಇಲ್ಲ ನಾನು ದೇವಸ್ಥಾನಕ್ಕಲ್ಲಿ ಹೋಗಿರ್ತ್ತ ಚಲ ಸ್ಯಾಟರ್ಡೆೇ ಒಮ್ಮೆ ಆಂಜನೇಯ ದೇವಸ್ಥಾನ ಹಾ ಅಲ್ಲಿ ಎಲ್ಲಾ ಕೊಡ್ತಿದ್ರಪ್ಪ.
ಹ್ಮ್ ಹ್ಮ ಅದು ಅದು ಪ್ರಸಾದ್ ಅಂತ ಇ ಬೇರೆ ಕಡೆ ಅಣ್ಣಮ್ಮ ಅದು ಕುಡಸ್ತಾ ಸರ್ ಅಲ್ಲಿ ಚೆನ್ನಾಗ್ ಕೊಡ್ತಾರೆ ಊಟ
ಹ್ಮ ನಾ ಅಂತಲ್ಲ ಎಲ್ಲ ಹೋಗಿಲ್ಲ.
ಒಂದ್ ದಿನ ಏನೇನಂದ್ರೆ ಐಟಮ್ಸ್ ಎಲ್ಲ ಹೋಳ್ಗೆ ಪೂರಿ ಸಾಗು ದೋಸೆ ಇಡ್ಲಿ ಬಿರಿಯಾನಿ ರೈಸು ಅಂದ್ರೆ ವೆಜ್ ಬಿರಿಯಾನಿ ತರ ಮಾಡಿರ್ತಾರ. ಚೆನ್ನಾಗ್ ಮಾಡ್ತಾರೆ.
ಹ ಹಾ ಅಂದ್ರೆ ಉಂಡಿ ಅ ಉಂಡಿಯ ಅನ
ಹ್ಮ್ ತುಂಬಾ ಸರು ಉಂಡಿಂತ
ಹ್ಮ್ ಹ್ಮ್ ಹ ನಾವು ಒಂದ್ಸಲ ನೋಡಿಲ್ ನಾವ ಏನ್ ಹೋದ್ರರುನು ಆಡ್ರ ಹೊಡ್ಯಾರಲ್ಲಾ. ಟೈಮ್ ಸಿಗಲ್ಲ ಅಂತಲ್ಲ ಎಲ್ಲ ಹೋಗ ಓ ಕತ ಯಾವ್ದಾದ ನಮ್ಮ ಸುಗ್ಗಿಬಳ್ಳಿ ದೇವಸ್ಥಾನ ಐತಿ ಅಲ್ಲ ಅಲ್ಲ ಶನಿವಾರ ನಮಸ್ಕಾರ ಮಾಡ ಮಾಡಕ್ ಹೋದಾಗ ಪ್ರಸಾದ ಇಟ್ಟರ್ತ ಮತ್ತೆ ಇಲ್ಲಿ ಪಿಜಿಟ್ಟ ಇಷ್ಟ ಮಾಡದಂತಿ ಅಲ್ಲಿ ನ ಅಷ್ಟ ಮಾಡ್ಕೊಂಡು ಇದು ಪ್ರಸಾದ್ ತಿನ್ಕೊಂಡು ಹೋಗ್ತದೆ ಹ್ಮ್ ಚಲೋ ಅದ ಅಂದ್ರ
ಹೌ
ಹ್ಮ್ ಅಂದ್ರ ಅ ಕಡೆ ಎಲ್ಲಾ ಸಿಸ್ಟಮ್ ಚಲೋ ಅದವ ಇಲ್ಲಿ ಹಳ್ಳಿ ತರ ಇಲ್ಲ ಅಲ್ಲೆಲ್ಲ
ಹ್ಮ್
ಹ್ಮ್ ಏನ್ ಬರೋದು ಊರಿಗೆ ಅವಾಗ ಮಟ್ಟ
ಊರಿಗೆ ಏನ್ ಏನ್ ಏನದಲ್ಲಿ ಊರ ಸಿಸ ಇರೋ ಗಿಡ ಮರಗಳಲ್ಲ ಕ ಬಿಟ್ಟಾರೆ ಜನ ಸರ್ಕಾರನು ಏನ ಇಕ್ಕೈ ಕ್ರಮ ತಗಳಲ್ಲ ಅಲ್ಲಿ ನೀರ್ ಇಲ್ಲ ಕುಡಿಯೋಕ್ಕೂ ನೀರ್ ಇಲ್ಲ ಎಲ್ಲ ರಸ್ತೆ ಎಲ್ಲ
ಯಾವ ಹೇಳಾರಲ್ಲಮ್ ಜಾಸ್ತಿ ಇಲ್ಲ ಕೇಳಾರಿಲ್ಲ ಡೆವಲಪ್ ಆಗಿಿಲ್ಲ ನಾಳೆ
ಅ ಅಂದ ಕುಂತಾರೆ ಎಲ್ಲ
ಹ್ಮ್್ಮ
ಸರಿ ಸರಿ ನನ್ಗೆ ಆಮೇಲೆ ಮಾಡ್ತ ತಿನ್ ಬಾಯ